ಹಲೋ ಹಲೋ ಹಲೋ ಕೇಳಿಸ್ತಿದೀಯಾ ನನ್ ಇವಾಗ ಕೇಳಿಸ್ತಿದೆ
ಹೇಳಿ ಹೇಳಿ
ಏನ್ ಮಾಡ್ತಿದ್ದೀರಾ
ಸುಮ್ನೆ ಕೂತಿದ್ದೆ ಹೇಳಿ ಹಾ
ಊಟ ಊಟ ಕೇಳಸ್ತಿಲ್ ಮಾತಾಡ್ತಿರೋದು
ಹಲೋ
ಹಲೋ
ಹೇಳಿ ಹೇಳಿ ಊಟ ಮಾಡಬೇಕು ನಿಂದಾಯ್ತಾ ಅಂದೆ
ಹ ನಾನು ಮಾಡ್ಬೇಕು ಹ್ಮ್ ಮತ್ತೆ ಏನ್ ಊಟ
ಅನ್ನ ಸಾಂಬಾರ್ ಇದೇನ್ ಇನ್ನೇನ್ ಇರುತ್ತೆ ಬ್ಯಾಚುಲರ್ಸ್ ಜೀವನ
ಬ್ಯಾಚುಲರ್ಸ್ ಜೀವ್ನ ನೀವೇ ಮಾಡ್ಕೊತೀರಾ
ಹ್ಮ್
ಏನ್ ಮಾಡಿದ್ದೀರಾ.
ಅದೇ ಅನ್ನ ಸಾಂಬಾರ್ ಬೇಳೆ ಸಾರು ಅನ್ನ.
ಸಾರು ಅನ್ನ
ಹ್ಮ್
ಸ್ಪೆಷಲ್ ಏನು ಮಾಡ್ಕೊಡಲ್ವಾ.
ಸ್ಪೆಷನ್ ಏನಿಲ್ಲ.
ಹ್ಮ್
ಹ್ಮ್ ಹೇಳ್ಬೇಕ್ರಿ ನೀವೆ
ನೀವು ಹಂಗ್ ಹೆಂಗ್ ಓದ್ಕೊತಿದ್ದೀರಾ ಚೆನ್ನಾಗಿ.
ಇಲ್ಲ ಇವಾಗ ಮತ್ತೆ ಲೈಬ್ರರಿ ಮಾಡಿದೀವಿ ಇವತ್ತಿಂದ ಹೋಗಿದ್ದೀವಿ.
ಹಾ
ಸ್ವಲ್ಪ ಫಿಟ್ನೆಸ್ ಕಡೆನೂ ಫೋಕಸ್ ಮಾಡ್ಬೇಕು ರನ್ನಿಂಗ್ ಮತ್ತೆ ಇವೆಲ್ಲಾ ಮತ್ತೆ.
ಓ
ನೀವು ಅಪ್ಲಿಕೇಶನ್ ಹಾಕಿ ಹಾಕಂಗಿದ್ರೆ.
ನೋಡ್ತೀನಿ ನಾನು ಆಗ್ತೀನಿ.
ಸೆವೆನ್ ಫಿಫ್ಟಿಿದೆ
ಸೆವೆನ್ ಫಿಫ್ಟಿ
ಹ್ಮ್
ನೋಡುವ ಹಂಗಾರ ಅಪ್ಲೈ ಮಾಡ್ತೀನಿ.
ಹ್ಮ್ ಹ್ಮ್ ಅದ ನೈಟ್ ಎಲ್ಲಾ ನೋಡ್ಕೊಂಡ್ ಹಾಕಿ.
ಹಾ
ಐಟು ಎಷ್ಟಿರ್ಬೇಕ ಎಲ್ಲ ಹ್ಮ ಎಷ್ಟಿದ್ರ ನೀವ್ ಐಟು.
ನಂದು ಫೈವ್ ಪಾಯಿಂಟ್ ಟೂ ಅನ್ಸುತ್ತೆ.
ಫೈ ಪಾಯಿಂಟ್ ಟು ಅಂದ್ರೆ ಡಿಗ ಸೆಂಟಿಮೀಟರ್ಲ್ಲ ಹೇಳದಾದ್ರೆ.
ಸೆಂಟಿಮೀಟರ್ ಗೊತ್ತಿಲ್ಲ.
ಹಾ ಹಾ
ಹಾ ನೋಬಿಟ್ ಹೇಳ್ತೀನಿ.
ಹ ಅದು ಅಲ್ಲಿ ನೋಡ್ಕೊಳ್ಳಿ ನೋಟಿಫಿಕೇಶನ್ ಅಲ್ಲಿ ಆಮೇಲೆ ಹಾಕಿ.
ಹ್ಮ್ ಹೇಳ್ಬೇಕು
ಮೊದಲನೆ ಸ್ಯಾಲ್ರಿ ಎಷ್ಟಾಯ್ತು.
ಮೊದಲನೆ ಸ್ಯಾಲರಿ ಟೆನ್ ಡೇಸ್ ಎಷ್ಟ ಕೊಡ್ತಾರ ಅಷ್ಟ್ ಕೊಟ್ರು.
ಹ್ಮ್
ನಂಗೆ ಅವ್ರು ಕೊಟ್ಟಿದರು ನಂಗೆ ಸಾಲನ ನಿಮ್ಗೆಲಿಂದ.
ಏನ್ರಿ ಸ್ವಲ್ಪ ಕೊಡೋ ಮನ್ಸ ಇಟ್ಕೊಬೇಕ್ ನೀವು ಒಂದ್ ಎರಡ್ ಸಾವಿರ ಕೊಡಿ ನಮಗೂವೆ. ಹ್ಮ್
ನೀವೇ ನನಗ್ ಕೊಡ್ಬೇಕು ನಾ ನೀವ ಕೊಡ್ಬೇಕಾ.
ನಾನ್ ನಿಮಗೆ ಕೊಡ್ಬೇಕು ಯಾಕೆ ನಾ ಹೇ ಮಾಡ್ತೇನ್ ನಾನು ಇನ್ನು ಹನ್ನಪ ಡ್ರಿ
ನಾನು ಎಂಪ್ಲಯ್ ಬಟ್ ಅದು ಮ್ಯಾನೇಜಬಲ್ ಅಷ್ಟ ಅಷ್ಟು ಕೊಡ್ತಾರ ಅಷ್ಟೆ.
ಎಂಲಾಯ್ಮಂಟ್ ಎಲ್ಲಿದೆ ಎರಡ್ ಸಾವರ ಕೊಡ್ತೀವ್ ಒಂದು ಎರಡು ಮೂರು ದಿವಸ ಬಿಡ್ಕೊಂಡು.
ಹ ಕೊಡೋಣ ಕೊಡೋಣ.
ಏ ಸೀರೆಸಾಗಿ ನಿಜ ಸುಳ್ಳಲ್ಲ.
ಸೀರಿಯಸ್ ಆಗ ಡ್ಡ ಇಷ್ಟಲ್ಲ ಬೇಡ ಮಾತಾಡೋದು ಬೇಡ ಅಷ್ಟ ದೊಡ್ಡಡ್ ನಾನ್ ಅಲ್ಲ ಕೊಡೋ ಅಷ್ಟ ದೊಡ್ಡೊಡ್ಡ ನಾನ್ ಅಲ್ಲ.
ಈಗ ಏನ್ರಿ ಕೊಡಲ್ಲ ಅಂತ ಹೇಳಿ ಹಂಗ್ರೆ ಸುಮ್ನೆ ಇಷ್ಟ ಸುಮ್ನೆ ಮಾತಾಡ್ತಿರಲ್ಲ.
ಐದ ಸಾವಿರ ಕೊಟ್ಟವ್ರ ಐದ ಸಾವಿರದಲ್ಲಿ ಮನೆ ರೆಂಟು ಗ್ಯಾಸು ಅಂಗಡಿ ಸಮನ್ಗೆ ಮೂರ್ ಸಾವಿರ ರೂಪಾಯಿ ಹೋಗುತ್ತೆ ಇನ್ ಎರಡ್ ಸಾವಿರ ಹಾ ನಾನ್ ಪೂಜೆ ಮಾಡ್ಸ್ ಅನ್ಕೊಂಡಿದೀನಿ ದೇವ್ರಗೆ ಸೊ ಒಂದ್ ತಿಂಗ್ಳ ಸಂಬಳ ಹಂಗೆ ಹಂಗೆ ಕಳ್ದೋಯ್ತು
ಅಲ್ಲಿ ಇನ್ನೊಂದ ಯಾವ್ದೋ ಏಳ್ನೂರು ಒಂಬೈನೂರು ಬಂದೈತ್ ಅಂದ್ರಲ್ಲ
ಅದು ನನ್ ಸೈಡ್ ಅದು ನನಗೆ ಅದ್ರ ಇದಕ್ ಮಾಡ್ಕೊಬೇಡಿ
ಹ ಸಿವ ಹಿಂಗಾದ್ರೆ ಹೆಂಗಪ್ಪ ಮಾಡೋದು
ಏನ್ ಹಿಂಗ್ ಅಡ್ದೆ ಹೆಂಗ್ ಮಾಡ್ತೀರಾ ಏನ್ ಮಾಡ್ಬೇಕ್ ನೀವು
ಹ್ಮ್ ಹೋಗ್ಲಿ ಬಿಡು ಇನ್ನೇಸ್
ಹೇಳ್ಬೇಕು
ಕೆಲ್ಸ ಕಾರ್ಯ ಎಲ್ಲ ಚೆನ್ನಗ್ ನಡೀತಿದ್ಯಾ ಬೇರೆ ಕಡೆ ಉಡುಕ್ತಾ ಇದ್ರೆ ಇಲ್ವ ಸುಮ್ನೆ ಹಂಗೆ ಹಿಂಗಷ್
ಚಿಕನ್ ಆಗಿದೆ ನಿನ್ಗೆನೆ ಬೇರೆ ಕಡೆ ನೋಡಕ್ ನಂಗ್ ಆಗ್ತಾ ಇಲ್ಲ
ಗತ್ತಲ್ಲ ಹುಡುಕ್ರಿ ಹುಡುಕ್ಲಿಲ್ಲ ಅಂದ್ರೆ ಕಾ ಹೋಗ್ಲಿಲ್ಲ ಅಂದ್ರೆ ಸಂಬಳ ನೀವು ಹದ್ನೈದು ಸಾವಿರಲ್ಲೇ ಇಡ್ಕೋಬೇಕಾಗು ತಿನ್ನು ಸ್ವಲ್ಪ ದಿಸ
ಮೂರು ತಿಂಗ್ಲು
ಅದೇ ಸುಮನೆ ಅಷ್ಟಕ್ಯಾಕಿರ್ತರಾ ನಿಮ್ಗೆ ಫ್ಯೂಚರ್ ಇದೆ ಏನ ಒಂದು ಇದ ಹಾಕೊಂಡು ನೌಕ್ರಿ ಈಕ್ರಿ ಎಲ್ಲಾದ ಹುಡುಕ್ತಾ ಇರ್ಬೇಕ್ ನೀವು
ನಂಗೆ ನೌಕರಿಲಿ ನಂಗೆ ನೌಕರಿಲಿ ಭಯ ಅದೊಂದ್ಸಲ ಕನ್ಸಲ್ಟೆನ್ಸಿ ಇರುತ್ತೆ ಯಾವಾಗ್ಲೂ ನೌಕರಿ ಅದಕ್ಕೇನೆ ಭಯ
ನೀವ್ ಎಲ್ಲೋದ್ರೂ ದುಡ್ಡು ಕಟ್ಟಬೇಕು ಅದ್ರು ದುಡ್ಡು ಕಟ್ಟಕ್ ಹೋಗ್ಬೇಡಿ ಡೈರೆಕ್ಟ್ ಇಂಟ್ರವ ಕಲ್ ಯಾವ್ದಗುತ್ತೆ ಅದಕ್ ಮಾತ್ರ ಹೊ ಅಷ್ಟೇ
ಹ್ಮ್
ಹ್ಮ
ಹ ಆಫೀಸಿಂದ ಬಂದಿ ಹಿಂಗಿಂಗ ಸುಮ್ ಬಂದಿಗ್ ಹಿಂಗ್ ಎದ್ದಾಳಾಸ್ಟ್ ಒಂಬತ್ ಗಂಟೆ ಹೋಗಿರತ
ಓ ಎಲ್ರಿಗೂ ಸಮಯ ಇರಲ್ರಿ ಎಲ್ರಿಗೂ ಇಪ್ಪತ್ನಾಕ ಗಂಟೆನೆ ಸಿಗೋದು ಅದ್ರಲ್ಲ ಟೈಮ್ ಹುಡ್ಕೊಂಡ್ ಮಾಡ್ಕೋಬೇಕಲ್ಲ ಎವ್ ಹಿಂಗ್ ನೋಡ್ಕೊಂಡ್ ರೀಲ್ಸ್ ನೋಡ್ಕೊಂಡ್ ಮುಗಿಸಬಿಟ್ರೆ ಟೈಮ್ ಒಂಬತ್ ಗಂಟೆ ಆಗೋಯ್ತು ಅಂದ್ರೆ
ಹ್ಮ್ ಮಾಡ್ಕಂತಿನಿ
ಯಾವಗ್ ಮಾಡ್ಕೊಂತೀರೋ ಏನೊ
ಅಯ್ಯೋ ಬನ್ನಿ ಹೆಂಗಿದ್ರು ಏನಿಲ್ಲ ಬಿಡಿ
ಹ್ಮ್ ಹ್ಮ್ ಹೆಂಗಿದ್ರು ಜೀವನ ನಡೀತತ್ ಅದೇನ ಇಲ್ಲ ಅಂತಲ್ಲ ಭಿಕ್ಷೆ ಬಿಡು ತಿನ್ಬೋದು ಬಟ್ ಏನೋ ಒಂದ್ ಮಾಡ ಅಂಬಲ ಇದ್ರ ಮಾತ್ರ ನೀ ಮಾಡ್ಬೇಕ್ ಮುಂದಕ್ಕೆೆ ಅಂತ ಹೇಳ್ತಿರದು
ಹ್ಮ್
ಹ್ಮ್
ನೋಡೋಣ ಸ್ನೈಡರ್ ಒಂದು ಟೆಸ್ಟ್ ಕೊಟ್ಟತೀನಿ ಬರ್ದಿದ್ದೀನಿ ನಿನ್ನೆ
ಹ್ಮ್
ಏನಾಗುತ್ತೆ ನೋಡ್ಬೇಕು
ಹ್ಮ್ ಹ್ಮ್ ಹ್ಮ್
ಇವರ್ ಬಂದಿದ
ಇನ್ನ ಇನ್ನ ಎಷ್ಟು ದಿಸ ಇಲ್ ಅಲ್ಲೇ
ಎಲಲ್ಲಿ
ನಂದ ನಿಂಬ್ರೂ ಮೂಲೆ ಲಷ್ಟಿಸಿೆಡ್ತ ಇನ್ನ
ವಜ್ಜ ಬೇರೆಗಡೆ ಸಿಗೋವರ್ಗೂ ವಜ್ಜ ಶ್ರಾಗವರ್ಗು ಇಲ್ಲ ಇನ್ನೇನ್ ಇಲ್ಲೇ ಇರ್ತೀನಿ ಏನು ಮಾಡಂಗಿಲ್ಲ
ಹ್ಮ್ ಹ್ಮ್ ಹ್ಮ್ ಮತ್ತೆ ಏನೋ ಬಂದಾರ್ ಗಟ ಪ್ಲಾನ್ ಹಾಕಿದ್ರೆ ಏನ ಸಮಾಚಾರ
ಅಯ್ಯೋ ಯಾರು ಓಗಲ್ಲ ಬಿಡಿ ಅದನ್ನ ಬಿಟ್ಟಾಕ ಟ್ರಿಪ್ ಎಲ್ಲ ಮುಗ್ದೋಯ್ತು ಎಲ್ರು ಚೇಂಜ್ ಆಗ್ಬಿಟ್ಟಿದ ಅ ಬಾಗ ಎಲ್ರು ಅವ್ರವರು ವಿವಂದಾನೇ ಎಲ್ಲ ನೋಡಕ್ ಹೋಗ್ತಾರೆ ಅದು ಆಳ ಏನಿದೆ ಅಂತ ತಿಳ್ಕೊಳಕ್ ಹೋಗಲ ಯರ ನ
ಈ ಎನ್ರಿ ಇಷ್ಟೊಂದ ದೀಪ ಮಾತಾಡ್ತಾಿದ್ರ ತೀರ ಡಿಪ ಯೋಚನೆ ಮಾಡ ಅ ಸುಂದ ತಲೆ ಉಡುಕ ಹಲ್ಲಾ ಉಡುಕ ಇದರ ಎಂಗಂಗ ಎಂಗಂಗನು ಕಟ್ಟಿ ಅಂಗಂಗ ಕರಲ ಇಬಡ
ಅದಕ್ಕೇನೆ ಅವ್ರವ್ರ ಖುಷಿ ಅವ್ರವ ಇಷ್ಟ
ಹ್ಮ್
ಇದ್ರೆ ಮಾತ್ ಮಾತಾಡ್ಸ್ ಮಾತಾಡ್ತಿಲ್ಲ ಅಂದಿರೋದು ಅಷ್ಟೇ ಅವ್ರ ನಮಗೆ ಏನ್ ಆಗ್ಬೇಕು
ಹ್ಮ್ ಹ್ಮ್
ಎಲ್ರು ಇಷ್ಟು ಬೇಗ ಅಲ್ಲ ಎಲ್ರು ಇಷ್ಟು ಬೇಗ ಚೇಂಜ್ ಆಗ್ತಾರೆ ಅಂತ ಗೊತ್ತಿರ್ಲಿಲ್ಲ ನಂಗೆ
ಸಮಯಗಳು ಚೈಂಜ್ ಅಂತ ಇರಲ್ಲ ಸಮಯ ಹಂಗಾಗಿರುತ್ತೆ ಮತ್ತೆ ಸಮಯ ಸರಿ ಆಗ್ತವೆ ಮತ್ತೆ ಸರಿ ಹೆಂಗೆ ಆಗ್ತ ಏನು ಮಾಡಂಗಿಲ್ಲ
ಮ ಬಟ್ ನಂದೇನೋ ಫಾಲ್ಟ್ ಇಲ್ವಲ್ಲ ನಂದ್ದೇನೋ ಫಾಲ್ಟ್ ಇಲ್ದಲ ಸುಮ್ ಸುನೆ ನಂದ ಮೇಲೆತ್ರರ ಇತ್ ಸರಿ ಅನ್ಸಲ್ಲ ತಾನೆ
ನೀವೆಲ್ಲಾ ಸುಮ್ಮ್ನೆ ಓವರ್ಕಿಂಗ್ ಮಾಡ್ತಾ ಇದ್ರ ಅನ್ಸತಿ ಬಿಟ್ಬಿಡಿ ಅದ ಅಲ್ಲರ್ಗೆಲ್ಲಿದ್ವಿ ಅದ ಅದಾಗ ಅದೇ ಸೋಟ್ ಆಗುತ್ತೆ ಸಮಯ ಎಲ್ಲ ಸರಿ ಮಾಡುತ್ತೆ
ನೋಡಣ ಏನ್ ಸರಿ ಮಾಡತ್ತೆ ಏನ್ ಮಾಡತ್ತೆಗತ್ತಿಲ್ಲ
ಮತ್ತೆ ನಿಮ್ ಜಗ್ಗ ಹೆಂಗ ಅವ್ನೆ
ಹಪ್ಪಾ ಮಾತುಕತೆ ಮಾತುಕತೆ ಇಲ್ಲ ಎಲ್ಲ ಅವರ ಬಾಡಗರಲ್ಲ ಇದ್ದಾರೆ ಎಲ್ರು
ಯಾಕ್ರಿ ಮಾತುಕತೆ ಬಿಟ್ಬಿಡ್ರಿ
ಚಂದ ಇದ್ದೀನಿ
ಯಕೆ ಮದ್ವ ಗಂಟೆ ಹೋಗಿದ್ರಿ
ಯ ಹ ನೀ ಯಾನ ಹ ಎಲ್ಲ ನಿಮ್ ಮೊದ್ ಗಂಟ ಹೋಗಿದ್ದೀನಿ ಅಂತ
ಲಾವತ್ವಂತಿದ್ರೆಲ್ಲ ಕೇಳ್ದ ಏನಾಯ್ತು ಯಾಕ್ ದೋರಿಸಸ್ತರ್ದ್ರೀ
ಈ ಯಾಗ ಪ್ರೀತಿ ಇರ್ಲಿಲ್ಲ ಅನಿಸ್ತು ನಮ್ಗಲ್ಲಿ ಅದಕ್ಕೆ ನಾನು ದೂರ ಸರ್ದೆ ನನ್ ಕಡೆಯಿಂದ ಇರ್ಲಿಲ್ಲ ಅ ಅಂತ ಅನ್ನಿಸ್ತು ಅವ್ರ ಕಡೆಯಿಂದ ಫುಲ್ ಆಯಿಲ್ ಆಗಿತ್ತು ಫುಲ್ ಪ್ಯೂರ್ ಇತ್ತು ಆ ಆ ಪ್ಯೂರ್ಗೆ ಆ ಲಾಯಲ್ಗೆ ಹರಹಳ್ಳನ್ಲ್ಲ ಅನಿಸ್ತು ಅದಕ್ಕೆ ನಾನು ಹಿಂದೆ ಹಿಂದೆ ಸೆರ್ದಿದೀನಿ
ನಿಮ್ಗೆ ಯಾಕ್ರ ಹೆಂಗ ಅನಿಸ್ತು ನಿಮ್ಗ ಇಲ್ಲ ನೀವ ಇಲ್ಲಾ ಅಂತ
ನಂಗಂಗ ಅನಿಸ್ತು ನಮ್ ಬೀಜಕ್ಕೋಸ್ಕರ ಆ ಮತ್ತೆ ಮಾತಾಡ್ತಿದಿನಾ ಈ ಬಡ ಆ ನಿಜ ನಿಜವಾಗಿರ್ಬೇಕಲ್ವಾ
ಹಾ ಹಾ ಹಂಗ
ಹ್ಮ್ ಹ್ಮ್ ಋಣಾನ್ದಿದ್ರೆ ಅದೇ ಋಣ ತಿಂದ್ರೆ ಆಗತ್ತೆ ಇಲ್ಲಾದ್ರೆ ಆಗಲ್ವಲ್ಲ ಆತರ
ಹಂಗ ಯೋಗಂಗ್ರ ಮಾತು ಆಡ್ತಲ್ಲ ಕರೆಕ್ಟಗ
ಮಾತಾಡ್ತಿಲ್ಲ ಏನಿಲ್ಲ ಮೆಸೇಜು ಇಲ್ಲ ಏನಿಲ್ಲ
ಹೇ ಮಾತಾಡಿ ಏನಾಗುತ್ತೆ ಸ್ನೇಹ ಸಂಬಂಧಗಳ್ ಇರ್ಲಿ.
ಸ್ನೇಹ ಬಟ್ ಇನ್ನ ಅವ್ರ್ಗಳ್ ಅವ್ರ್ಗೆ ಮಾತಾಡಿದ್ರೆ ಇನ್ನು ಜಾಸ್ತಿ ಫೀಲಿಂಗ್ಸ್ ಬರ್ಬಹದು.
ಓ ಹಂಗೆ.
ಬೇಡ ಅನ್ಸುತ್ತೆ ಅದಕ್ಕೆ ನಾನೇ ಸುಮ್ನೆ ದೂರ ಸರ್ದಿದ್ದೀನಿ.
ಹ್ಮ್ ಹ್ಮ್ ಹ್ಮ್.
ಮತ್ತೆ ನಿಮ್ ಫ್ರೆಂಡ್ಶಿಪ್ ನಿಮ್ ಕತೆೆ ಏನಾಯ್ತು ನಿಮ್ದು.
ನಮ್ದು ಏನಿದೆ ಹಂಗೆ ಜೀವನ ನಡೀತಾ ಇದೆ.
ಮಾತಾಡ್ತಿಲ್ವಾ ನಿಮ್ ಜೊತೆ.
ಯಾರ್ ಜೊತೆ ಯಾರ್ ಮಾತಾಡ್ಬೇಕು ಅಂತ ಏನ್ ಹೇಳೋಣ ಯಾರ್ ಮಾತಾಡ್ಬೇಕಾಯ್ತ್ ನಮ್ ಜೊತೆ ನಮ್ ಜೊತ್ ತೆ ನನ್ನವ್ರು ಅನ್ನೋರು ಯಾರಿಲ್ಲ ಮಾತಾಡ್ತಾರ್ ನನ್ ಜೊತೆ ಏನಿಲ್ಲ ಆತರ ಚಿಂಚೆ ಏನಿಲ್ಲ.
ಹ್ಮ್.
ಯಾರ್ಯಾರ್ ಬೇಡ ಅಂತ ನಾನೇ ಹಿಂದೆ ಬಂದ್ಬಿಡಿ ಸುಮಾರ್ ಜನ.
ಬಟ್ ಒಬ್ರು ನೀವ್ ಒಬ್ರನ್ ಬಿಡ್ಬಾರ್ದಿತ್ ತಂತ್ ಅನ್ನಿಸ್ತಿದೆ ನನಗಂಸೋ ಪ್ರಕಾರ.
ಏನು ಮಾಡಂಗಿಲ್ಲ. ಸಿ ಅವ್ರೇ ನಾವಲ್ಲ ನಮ್ ಕಡೆಯಿಂದ ಅಲ್ಲ ಆ ಕಡೆಯಿಂದ ಜಾಸ್ತಿ ಫಾಲ್ಟ್ ಇತ್ತು. ಅದಿವಾಗ ಅರುವಾಗುತ್ತೋ ಯಾವಾಗ್ ಅರುವಾಗುತ್ತೋ ಅವಾಗ ಅವ್ರಿಗ್ ಅರುವಾದಾಗ್ಲೇ ಬಂದಾಗ್ಲೇ ಸರಿ ಆಗದು.
ಅವ್ರ್ ಕಡೆಯಿಂದನೂ ಇದೆ. ನಿಮ್ದು ತಪ್ಪಿದೆ ನಿಮ್ದು ತಪ್ಪಿದೆ ಇಲ್ಲ ಅಂತ ಹೇಳ್ಬಾರ್ದಲ್ವಾ.
ಹ್ಮ್.
ಅವ್ರ್ದು ತಪ್ಪಿದೆ ಇಲ್ಲ ಅಂತ ನಾನ್ ಹೇಳಲ್ಲ.
ಹ್ಮ್. ಸರಿ ಬಿಡಿ ನೋಡೋಣ ಸಮಯ ಏನಾಗುತ್ತೆ ಹಂಗ್ ನೋಡೋಣ ಯಾಕ್ ಇವಾಗ ಮಾತ್ ಸುಮ್ನೆ.
ನಿಮ್ಗೊಬ್ರು ಪರ್ಚಯ ಆಗ್ಬಾರ್ದಿತ್ತು ಆಯ್ತು ಅದ್ರಿಂದ ಹಿಂಗೆಲ್ಲಾ ಆಯ್ತು.
ಹ್ಮ್ ಅದೇ ಅದೇ.
ಅದೇ ಅದೇ ಎಲ್ಲ ಅನಿವಾರ್ಯ ಆದ್ದಾಗ್ಲೆೇ ಅದೇ ಅದೇ ಅಂತ ಹೇಳೋದು.
ಏನ್ ಮಾಡಂಗಿಲ್ರರಿ ಹಣೇಲಿ ಇದ್ ಅಂತ ಬರಿ ಆಗ್ಬೇಕುಂತ ಬರ್ದಿದ್ರೆ ಆಗೇತಿ ಇನ್ನೇಏನ್ ಮಾಡಕಗತ್ತೆ
ಅದೆಲ್ಲಾ ನಾವು ಎಲ್ಲ ಇದ್ ಮಾಡಕಾಗುತ್ತೆ ಪ್ರೀ ರಿಟೈರ್ಮೆಂಟ್. ಸುಮ್ನಾಗೋದಷ್ಟೇ.
ಈಜಿಯಾಗಿ ಹೇಳ್ಬೋದಷ್ಟೇ ಹ್ಮ್ ಸರಿ.
ಸರಿ.
ಬೈ ಥ್ಯಾಂಕ್ಸ್.
ಹ್ಮ್.